ಹಾ
ಹಾ ಚೆನ್ನಾಗಿದ್ದೀನಿ ನೀವು
ಹ್ಮ್ ನಾವು ಚೆನ್ನಾಗಿವ್ ಏನ್ ಮಾಡ್ತಾ ಇದ್ದೀರಾ?
ಏನಿಲ್ಲ ಹಾಗೆ ಕೂತಿದ್ದೆ ನೀವೆನ್ ಮಾಡ್ ತೀದಿರ.
ನಾವು ಇದೀವಿ ಇವಾಗ್ ತಾನೇ ನಮ್ ಬೆಟ್ಟಕ್ಕೆ ನಡ್ಕೊಂಡೋಗಿ
ಹ್ಮ
ನಮ್ದು ಸ್ವಲ್ಪ ಹಸುಗ್ಗಳು ಕರುಗಳಿ ತ್ತು ಅವ್ನೋಗಿ ಕಟ್ಟಾಕ್ಬಿಟ್ಟು ಅದುಕ್ ಹುಲ್ಲಾಕಿ ಮೇವಾಕಿ
ಹ್ಮ
ಹಂಗೆ ನಮ್ ಹೊಲ್ದತ್ರ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲಾ ಇ ತ್ತು ಕಿಟ್ಕೊಂಡ್ ಬಂದ್ವೆ
ಹ ನಾವು ಓಗ್ತಿರ್ತಿವಿ ಮನೆಗ್ ಹೋದ್ ಆದಾಗ ನಾವು ಹಂಗೆ ಹೊಲ್ದತ್ತೆಲ್ಲ ಹೋಗ್ತಿರ್ತಿವಿ ದನ ದನಕಗೆಲ್ಲ ಹುಲ್ಲಾಕದು ಮತ್ತೆ ಮನೆ ಕೆಲ್ಸನ ಸ್ವಲ್ಪ ಕ ಮಾಡತತಿ ಇವಾಗ ವಸತಿನ ಇಲ್ಲ ಇದ್ಲಿ ಇದೀನಲ್ಲಾ ಅದಿಕ್ಕೆ ಏನು ಮಾಡಕ್ ಆಗ್ತಿಲ್ಲ ಏ ಹೋಗ್ಬೇಕು ನಾನು ಇನ್ನ ಒಂದ ಇಪ್ಪತ್ ತನ್ ಆದ್ಮಡೋಗತ್ತ
ಹೌದು ಎಲ್ಲ ಕಲ್ತ್ಕೋಬೇಕು ಹಸುಗಳು ಇಡುಕಣೋಗಿ ಸಗಣಿ ಎತ್ತಾಕೋದು ಇಂಥವೆಲ್ಲಾ ಮಾಡ್ತ ತ ಇರ್ತೀವಿ ಅದೇ ನಮ್ಮಮ್ಮ ಇವಾಗ ತಲ್ಯ ಮಾಡ್ತ ತವ್ರೆ ಅಲ್ಲಿಂದ ತಂದ ಇದಿದ್ದು ಸೊಪ್ಪು ಎಲ್ಲ ತುಂಬಾ ಚೆನ್ನಾಗಿರುತ್ತಲ್ವಾ ಸಬ್ಬತ್ ಸೊಪ್ಪು ದಂಟು ಸೊಪ್ಪು ಪು ನುಗ್ಗೆ ಕಾಯಿ ಸೊಪ್ಪು ಇಂಥವೆಲ್ಲ ತಿಂದ್ರೆ ತುಂಬ ಆರೋಗ್ಯ
ಹ್ಮ್ ಅದೆಲ್ಲ ಸಾಂಬಾರ್ ಎಲ್ಲಾ ಚೆನ್ನಾಗಿರುತ್ತೆ ಆದದ್ರೆ ಇಲ್ಲಿ ವಸತಿನ ಎಲ್ಲಾ ಇದ್ದಲ್ಲಿ ಸಾಂಬಾರು ಹೆಂಗ ಹೆಂಗೋ ಮಾಡ್ತರ್ ತಿನ್ನಕೆ
ಅದೇ ಅದೇ ಅದೇ ಅಂದ್ರೆ ತುಂಬಾ ಜನಕ್ ಮಾಡ್ಬೇಕಲ್ವಾ ಅನ ಎಲ್ಲ ಲ್ಲಿ
ಅದೇ ಅದಿಕ್ಕೆ ಆದ್ರೆ ದೋಸೆ ಎಲ್ಲ ಚೆನ್ನಾಗ್ ಮಾಡ್ತಾರೆ
ಹಾ
ಹ್ಮ್
ನಮ್ಮ ಅಜ್ಜಿಯವರು ಜಾಸ್ತಿ ಇದೆ ತರ ನ್ನೋದು ಹೋದಾಗ ನಮಗೂ ಮಾಡ್ಕ ಕೊಡ್ತಾರೆ
ಹ್ಮ್
ಹ್ಮ್ ಮತ್ತೆ ನಾವು ಇಲ್ಲೇ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವೆ ನಮ್ಮೂರ್ ಪಕ್ಕ
ಹಾ
ಹ ನ ನಾವು ಪ್ರಸಾದ ಮಾಡ್ಕೊಂಡೋಗಿ ಅಲ್ಲೆಲ್ಲ ಪೂಜೆ ಪೂಜೆ ಮಾಡಿ ಪ್ರಸಾದ ಅಂಚಿ ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ
ಹೌದು ನಿಮ್ ಕಡೆ ಧನುದ್ ಜಾತ್ರೆ ಎಲ್ಲ ಮಾಡ್ತಾರಾ
ಹ ಹೂ ಮಾಡ್ತಾರೆ ದನಕ್ಕೆಲ್ಲ ನಾವು ಹ ಹೂವ ಹಾಕಿ ಚೆನ್ನಾಗ್ ಚೆನ್ನಾಗಿ ಚೆನ್ನಾಗ್ ಮಾಡ್ತೀವಿ ಅವುಕ್ಕೆಲ್ಲ ಡೆಕೋರ್
ನಮ್ ಕಡೆನು ನಮ್ ಕಡೆನು ಅಷ್ಟೇ ಅವು ಕೋಡ್ಗಳಗೆಲ್ಲಾ ಬಣ್ಣ ಹಾಕಿ ಕೀ ಬಲೂನ್ಸ್ ಕಳಲಂಗ್ ಕಟ್ಟಿ ಉಸ್ರು ಬಂಡೆ ಕಟ್ಟಿ ಆಮೇಲೆ ಅದಕ್ಕೇನೇನೋ ಅಲಂಕಾರ ಮಾಡಿ
ಅಲಂಕಾರ ಮಾಡಿದ್ರೆ ಅಂತ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಆ ಊರ್ ಫುಲ್ಲು ಮೆರವಣಿಗೆ ಮಾಡ್ತೀವಿ ನಾವು ಹಸುಗಳನ್ನ ಹ್ಮ್
ತ್ತ
ಹ್ಮ್ ನಮ್ ತಮ್ಮ ಅವ್ರಂತೂ ಏನ್ ಮಾಡ್ತಾರೆ ಅಂದ್ರೆ ಬಾವಿ ಕೆರೆ ಕರ್ಕೊಂಡ್ ಹೊಟೋಗ್ತರೆ
ಯಾಕೆ
ಅವನ್ನವು ತೊಳಿಯಕ್ಕೆ
ಹ ಹಾ ಹಾ ಫಸ್ಟು ಫಸ್ಟ್ ಮೊದ್ಲೆಲ್ಲಾ ಮೊದ್ಲು ತೊಳಿಬೇಕಲ್ಲ ಅದೆಲ್ಲ ಆಮೇಲೆ ಅಲಂಕಾರ ಮಾಡ್ತೀರಾ
ಹ ಹೌದು
ಹ್ಮ್ ಅದು ಕೆರೆಯಲ್ಲಿ ಎಲ್ಲಾ ಹೋದ್ರೆ ಚೆನ್ನಾಗಿರುತ್ತೆ ಅಲ್ಲೆಲ್ಲಾ ಈ ಈಜೆಲನ್ನು ಒಡಿಬೋದು ಮತ್ತೆ ಇವ್ರುನು ದನಗಳನ್ನು ತೊಳಿಬಹುದು ಹ ಹೌದು ಬೆಳಗ್ ಬೆಳಗ್ಗೆ ಹೋದ್ರೆ ಏ ತುಮ್
ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮೂರ್ ಹತ್ರ ಅಂದ್ರೂ ಒಂದ್ ಬೆಟ್ಟ
ಹಾ
ಅದು ಇದು ಸೂರ್ಯ ಉದಯ ತನೆ ಬೆಳಿಗ್ಗಿ ಬೆಳಗಿನ್ ಜಾವಾನೆ ಮುಸಯ ಮುಂಜಾನೆನೆ ಅದುನ್ ನೋಡಕಂತಾನೇ ತುಂಬ ತುಂಬಾ ತುಂಬಾ ಆ ದೂರದಿಂದ ಎಲ್ಲ ಬರ್ತಾರೆ ಜನ.
ಹೌದಾ
ಹಾಂ ತುಂಬಾ ಚೆನ್ನಾಗಿದೆ ಕರಿ ತಿನ್ ಬನ್ನಿ ನೀವು ಒಂದ್ಸರಿ. ಮತ್ತೆ ಅದ್ರು ಕೆಳಗಡೆನೆ ಒಂದ್ ದು ದೇವ್ರ್ದು ಇದಿದೆ ಹಂಗೆ ಅಲ್ಲೋ ಎಲ್ಲ ಹಂಗೆ ನೋಡ್ಕೊಂಡ್ ಬರ್ತಾರೆ.
ಹ್ಮ್ ನಮ್ ಕಡೆನು ಒಂದ್ ಬೆಟ್ಟ ಇದೆ. ಅಲ್ಲೇನಂದ್ರೆ ಹ ತುಂಬಾ ಮೆಟ್ಲು ಅದು ಜಾಸ್ತಿ ಮೆಟ್ಲ್ ಇದೆ ಅದೆಲ್ಲ ಹತ್ಕೊ ಕೊಂಡೊಗಿ ಮೇಲ್ಗಡೆ ಅಲ್ಗುಡಿ ಇದೆ ಒಂದು
ಆ ಹಾ
ತ್ರೆ ಟೈಮ್ ಎರಡ್ ಜಾ ರೆ ಮಾಡ್ತಾರೆ ಎರಡ್ ಟೈಮ್ ಎರಡ್ ಸಲ ಆವಾಗ್ ಹೋಗ್ ತಿವಿ ತುಂಬಾ ಜನ ಬಂದಿರ್ತಾರೆ ಕಾಲಿಡಕ್ಕೂ ಆಗ್ತಾ ಇರಲ್ಲ ಅಷ್ಟೊಂದ್ ಜನ. ಆದ್ರೂ ಅದು ಬೆಟ್ಟ ಎಲ್ಲ ಹತ್ತಿ ಮೇಲ್ಗಡೆ ದೇವ್ರ್ ದರ್ಶ ಚೆನ್ನ ಮಾಡ್ಕೊಂಡು ಮತ್ ತ್ತೆ ಕೆಳಗಡೆ ಬಂದ್ರೆ ಜಾತ್ರೆ ಅಲ್ಲೇನಾದ್ರು ಸರಾ ಬಳೆ ಎಲ್ಲಾ ಇಟ್ಟಿರ್ತಾರೆ ಹಾ ಹಾ ಅದು ತುಂಬಾ ಹ್ಮ್ ಹಳೆ ಬೆಟ್ ಟ್ಟಾದು. ಹಳೇ ದೇವಸ್ಥಾನ ಮೇಲ್ಗಡೆ ಮೇಲ್ಗಡೆ ದೇವ್ರಿರ್ತಾರೆ. ತುಂಬಾ ಮೆಟ್ಲು ಜಾಸ್ತಿ ತಿ ಒಂದು ಎಷ್ಟು ಸುಮಾರ್ ಮೆ ಟ್ಲಿರ್ತಾವೆ.
ಅದೇ ಅದೇ ತುಂಬಾ ಚೆನ್ನಾಗಿರುತ್ತಂತ ಅದಕ್ ಅಂತ ಜಾಗಕ್ಕೆಲ್ಲ ಹೋಗಿ ಹ ಹ ನಮ್ದು ಅಷ್ಟೆ ಬೆಟ್ಟದ ಪಕ್ಕನೇ ಹ ಮತ್ತೆ ಏನ್ ಮಾಡ್ತಾರ ಅಂದ್ರೆ ಮತ್ತೆ ಏನ್ ಮಾಡ್ತಾರ ಅಂದ್ರೆ ನಮ್ ಕಡೆ ಈ ಸ್ಕೂಲ್ಗಳಲ್ಲಿ ಸ್ಕೂಲ್ಗಳು ಎಲ್ಲಾ ಅವರು ಟೀಚರ್ಸ್ ಎಲ್ಲ ಕರ್ಕೊಂಡ್ ಹೋಗ್ತಾರೆ ಪ್ರವಾಸಕ್ ಈ ಯ ರಜೆಗಳಲ್ಲಿ ಆ ಬೆಟ್ ಟ್ಟಕ್ಕೆ ದೇವಸ್ಥಾನಕ್ ಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ.
ಹೌದು
ಹ್ಮ್ ನಾ ನಮ್ಮ ನಾನು ಓದಿದ್ದು ವಸ್ತಿನಿ ಎಲ್ಲ ದಲ್ಲ ಟು ತುಂಬಾ ಕ ಕಠಿನ ತುಂಬಾ ಕಠಿಣವಾಗಿ ತ್ತು
ನೀವು ವಸತಿ ನಿಲಯದಲ್ಲಿ ಓದಿದ್
ಹಾ ಒದ್ ದಿದ್ವಿ ಅದ್ರಲ್ ಹೆಂಗೆ ಅಂತಂದ್ರೆ ಬೆಳಗ್ಗೆನೇ ಎದ್ ಎದ್ದೇಳ್ಬೇಕು ಮುಂಜಾನೆನೆ ಬಂದ್ ಎಬ್ಸ್ತಾರೆ ನಮ್ಮ ಸರೋರು ಎದಳ್ಬೇಕಿತ್ತು ಎದ್ದು ವ್ಯಾಯಾಮಕ್ಕೆ ಹೋಗ್ಬೇಕಿತ್ ತೋ. ಮಕ ತೊಳ್ಕೊಂಡು ವ್ಯಾಯಾಮಕ್ ಹೋಗೀ ಮತ್ ತೇ. ಆಂ ಬಂದ್ ವ್ಯಾಯಾಮ ಯೋಗ ಆಸ್ನಗಳೂ ಇಂಥವೆಲ್ಲ ಮಾಡಿ ಕಾಫಿ ಟೀ ಎಲ್ಲ ಕೊಡ್ತಾ ಇದ್ರು.
ಹ್ಮು.
ಆ ಮತ್ತೆ ನಿಮ್ಗೆ ನಿಮ್ಗ್ ಯಾವ್ ತರ ಮಾಡ್ತಾ ಇದ್ರು ನಿಮ್ ನಿಲಯದಲ್ಲಿ?
ಆ ನಮ್ಗೂ ಬೆಳಗ್ಗೆ ಕಾಫೀ
ಆ.
ಬೆಳಗ್ಗೆ ಮತ್ತೆ ಸಂಜೆ ಕಾಫಿ
ಆಂ.
ಮತ್ತೆ ಬೆಳಗ್ಗೆ ತಿಂಡಿ ಬೇರೆ ಬೇರೆ ಏನಾನ ತಿಂಡಿ ಮಾಡ್ ಡೌರು. ಮಧ್ಯಾನ, ಹಾ ಹೌದು ಚಿತ್ರಾನ್ನ ಬಾತನ್ನ ದೋಸೆ ಹಾಗೆಲ್ಲ ಮತ್ತೆ ಮದ್ ಮಧಾನ ಅನ್ನ ಸಾಂಬಾರ್ ಮುದ್ದೆ ಜೊತೆಗೆ ಮಜ್ಜಿಗೆ ಆ ಮತ್ತೆ ಸಂಜೆ ಏನಂದ್ರರೆ ಅನ್ನ ಸಾಂಬಾರ್ ದಿನ ಇರ್ತಿತ್ತು ಒಂದ ದಿನ ಮೊಟ್ಟೆ ಒಂದ್ ದಿನ ಬಾಳೆಹಣ್ಣ್ ಕೊಡ್ತಿದ್ರು ಮತ್ತೆ ಒಂದಿನ ಚಪಾತಿ ಇದ್ರೆ ಒಂದಿನ ಮುದ್ದೆ
ಅದೇ ಅದೇ ಮೊಟ್ಟೆ ಇವೆಲ್ಲ ತಿನ್ನೋದಿಕ್ಕೆ ನಮ್ಗೆ ಕೆ ಶಕ್ತಿ ಎಲ್ಲ ಚೆನ್ನಾಗ್ ಬರುತ್ತಲ್ವಾ ಆರೋಗ್ಯವಾಗಿ ತವಿ
ಹ್ಮ್ ಹೌದೌದು ಮತ್ತೆ ವಾರಕ್ಕೊಂದ್ಸಲ ಇದು ಕೋಳಿ
ಹಾ
ಕೋಳಿ ಇದ್ ಮಾಡ ಕೊಡ್ತಿದ್ರು
ಮತ್ತು ವಾರದ ಎಂಡಿಂಗ್ ಅಲ್ಲಿ ನ ಪೇರೆಂಟ್ಸ್ ಗೋಸ್ಕರನೇ ಕಾಯ್ತಾ ಇದ್
ಓ ನಾವು ಅಷ್ಟೇ ಅವರು ಏನಾದ್ರು ತಂದಕೊಡೋರು ಮತ್ತ
ಅದೇ ಅದೇ ನಮ್ಗ ಅಲ್ಲ ಇದಿದ್ದು ಇದ್ದು ಬೇಜಾರಾಗ್ತಾ ಇತ್ತಾ ಅದಕ್ಕೆ ತಂದು ನಮ್ಗ್ ತಿಂಡಿ ಕೊಡ್ತಾ ಇದ್ರು ಪಾಪ ತಂದು ನಾನ್ಂತೂ ಬರ್ಲಿಲ್ಲ ಅಂದ್ರೆ ಅಳ್ತಾ ಇದ್ದೆ
ನಾನು ಅಷ್ಟೆ ಹ್ಮ್
ಹಾ
ತುಂಬಾ ಮನೆ ನೆನಪಾಗ್ತಿತ್ತು ಅವಾಗ ನಮಗ ಒೊನು
ಹೌೌದು ನಮ್ಮ ನಮ್ಮ್ ಸ್ನೇಹಿತರ ಅಂತೂ ಅಳ್ತಾ ಇದ್ರು ಹಂಗಪ್ಪ ಬೇಕು ಅಮ್ಮ ಬೇಕು ಅಂತ
ಹೌದು
ನಾವ ಆದ್ರೆ ನಮ್ಗ್ ರೂಢಿಯಗ್ಬಿಟ್ಟಿತ್ತು ನನ್ಗೆ
ನೀವು ಸ್ಕೂಲ್ ಟೈಮ್ ಇಂದಾನೇ ಹೋಗಿದ್ದೀರಾ
ಅಂದ್ರೆ ಅದೇ ಹೋಗ್ತಾ ಇದ್ನಾ ಅದಕ್ಕೆ ನನಗೆ ಮಾತ್ರ ಅನ್ಸು ತ ಇರ್ಲಿಲ್ಲ ನು ಸ್ವಲ್ಪ ಗಟ್ಟಿಯಾಗಿದ್ದೆ
ಹ್ಮ್
ಆ ಅದೇ.
ನಾನು ಅಳ್ತಾ ಏನ್ ಇರ್ಲಿಲ್ಲ ನನ್ಗಾದ್ರೆ ಬೇಜಾರಾಗ್ತಿತ್ತು, ಆ ಸ್ನೇಹಿತ್ರ್ ಇರ್ತಿದ್ರಲ್ಲಾ ಚನ್ನಾಗಿರ್ತಿತ್ ತೂ, ಕಾಲೇಜ್ ಅಂತೂ ಒಂತರ, ಆದ್ರೆ ಹಾಸ್ಟೆಲ್ ವ ನಿಲಯ್ದಲ್ಲಿ ವಸತ್ ನಿಲಯ್ದಲ್ ಚನ್ನಾಗಿತ್
ಅದೇ ಸಂಜೆ ಹೊತ್ತು ಸ್ನೇಹಿತರೊಡನೆ ಮತ್ತೆ ಶಿಕ್ಷಕರೊಡನೆ
ಹ್ಮು, ನಾವು ಅಷ್ಟೆ, ಚನ್ನಾಗಿರೋದ್ ಅದು.
ಅವಾಗ
ಹ್ಮೂ ಬೆಳಗ್ ಬೆಳಗ್ಗೆ ಏನೇನೋ ಹಾ ಇದು ಪ್ರೇಯರ್ ಎಲ್ಲ ಮಾಡ್ಸ್ತಿದ್ರು.
ಕ್ಕೊಕ್ಕೋ ಕಬಡೀ ಇತರವೆಲ್ಲ ತುಂಬಾ ಮಾಡ್ ಇದ್ವಿ ನಾವಂತೂ. ಮತ್ತೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೇ ಅಲ್ಲಿ ಮಾವನ್ಕಾಯ್ ಎಲ್ಲ ಇರ್ ಥೈತಾ. ಫಾರೆಸ್ಟ್ ಅಲ್ಲಿ, ಅಲ್ಲಿಗೆ ಓಡ್ ಒರ್ಟೋ ಪೆದ್ವೆ. ಕುತ್ಕೊ ಬರಟ್
ಹೌದಾ ಅವ್ರೆಲ್ಲಾ ಏನು ಅಂತ ಇರಲಿಲ್ವ ನಿಮ್ಗೆ? ಹ್ಮ್.
ಹೊರ್ಟೋಗ್ತಾ ಇದ್ವಿ ನಾವು.
ಹ್ಮ್ ನಮ್ ಕಡೆ ಏನಾಗಿತ್ತು ಅಂದ್ರೆ ಒಂದ್ಸಲ ಎಲ್ಲಾ ಮಲ್ಕೊಂಡವ್ರೇ. ನಮ್ ಸ್ನೇಹಿತ್ ತ್ರೂವನ್ ಮೂರ್ ಜನ. ಇದೂ ನಾವ್ ಗೇಟ್ ದಾಟ್ ಬಿಟ್ ಹೋಗ್ಬಿಟ್ಟವ್ರೆ ಮನೆಗೆ ಅವ್ರ್ ಮನೆ ಅಲ್ಲೇ ಇತ್ತು ಹೋಗ್ಬಿಟ್ಟು ಯಾರ್ಗೂ ಗೊತ್ತಾಗ್ ಅದ್ ಇದುವರ್ಗೂ ಗೊತ್ತಾಗಿಲ್ಲ ಯಾರ್ಗು ಹೋಗ್ಬಿಟ್ಟು ಅವ್ರ್ ಮನೆ ಅಲ್ಲಿ ಅವ್ರ್ ಇತ್ತಲ್ಲ ಹೋಗ್ ಗಿ ಊಟ ಮಾಡ್ಕೊಂಡು ಟಿವಿ ನೋಡ್ಕೊಂಡು ನೈಟ್ ಎಲ್ಲ ಬೆಳಗ್ಗೆ ಐದ್ ಬೆಳಗ್ ಜಾವ ಐದ್ ಗಂಟೆಗ್ ಬಂದ್ರು. ಬಂದ್ಮೇಲ್ ನಾ ಬಾಕ್ಲು ತಗ್ದ ಈಗ ಕಾಂಪೌ ದಾಟ್ಬಿಟ್ಟ ಬಂದ್ರು ಅಂದ್ಬಿಟ್ಟು ಮತ್ತೆ ಯಾರಿಗೂ ಗೊತ್ತ ತಾನಿಲ್ಲ ಅದು ಸದ್ಯಕ್ಕೆ ಎಲ್ಲಾ ಚೆನ್ನಾಗಿರುತ್ತೆ ಹೌದು ಇಂಥವೆಲ್ಲಾ ಮಾಡ್ತ
ಸ್ನೇಹಿತರು ಅಷ್ಟೇ ಗೇಟ್ ದಾಡ್ಬಿಟ್ಟು ಓಡೋಟ ಹೋಗ್ತಾ ಇದ್ರು
ಹ್ಮ್ ಹ್ಮ್
ಅವರಿಗೆ ದುಡ್ ಅ ಕೊಟ್ಟಿ ನಮ್ಗೆ ನಾದಾರರು ತಿಂಡಿ ತಗೋ ಬನ್ನಿ ಅಂತ ಹೇಳ್ತಾ ಇದ್ವಿ
ಹ್ಮ್ ಒಂದ್ಸಲ ಏನ್ಗಿತ್ತ ಅಂದ್ರೆ ಸುಮಾರ್ ಚೆನ್ನ ಗಂಡ ಮಕ್ಳು ಅವ್ರ ಚಿಕ್ಕೋರ್ ಸ್ಕೂಲ ಅವರು ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ ಇದು ನಮ್ಗೆ ಆತಿಲ್ಲ ಅಂದಬಿಟ್ಟು ಯಾರು ಎಲ್ಲರಿಗು ಅದು ಗೊತ್ತಾಗ್ಬಿಟ್ಟಿತಿ ಎಲ್ಲಾರ್ಗು ಅವ್ರ ಮನೆಗ್ ಹೋಗಿ ಬಸ್ಸಲ್ಲ ಎಲ್ಲಾ ಹೋಗ್ಬಿಟ್ಟ ಸುಮಾರು ಒಂದು ಸುಮಾರು ಜನ ಒಂದ್ ಇಪ್ಪತ್ತು ಜನ ಆತ್ರ ಆಮೇಲ್ ಗೊತ್ತಾಗಿ ಎಲ್ಲ ಕರ್ಕೊಂಡ್ ಬಂದ್ರು ಸರ್ರು ಗುರುಗಳು ಕರ್ಕೊಂಡ್ ಬಂದಿ ಸರ್ ಸರಿಯ ಒಡದ್ರು ಹ್ಮ
ನಾವು ಹೋಗ್ತಾ ಇರರ್ಲಿಲ್ಲ ಯಾರಾದ್ರೂ ಹುಗರು ಹೋಗ್ತ ಇದ್ರ ಅವರು ಕಲಿ ಈ. ನಮ್ಗೂ ತಗೋಬನ್ನಿ ಅಂತ ಹೇಳ್ತಾ ಇದ್ವೆ ತುಂಬಾ.
ಇಲ್ಲಾ ಮನೆಗೆ ಹೋಗ್ಬಿಟ್ಟತಿ ಮನೆಗೆ ಹೋಗ್ಬಿ ಹೋಗ್ಬಿಟ್ಟಿದ್ರು ಆಮೇಲೆ ಸರಿ ಆಯ್ತು.
ಅನಿಲ್ಲಯಾ.
ಹಾ ಅವ್ರಿಗೆ ಕಷ್ಟ ಆಗ್ತಿತ್ತು ಹೋಗ್ಬಿಟ್. ಬಿಟ್ಟಿದ್ರು ಆಮೇಲೆ ಮತ್ತೆ. ಅವರ ಅಪ್ಪ ಅಮ್ಮಂಗೆಲ್ಲ ಕರಿದೀ. ಆ ಮಕ್ಳಗೆಲ್ಲ. ಸರ್ ಸರಿಯಗ ಒಡುದ್ರು.
ಅಜ್ಜ. ಅದೇ. ಹ್ಮ್ ಹ್ಮ್ ಅವೆಲ್ಲಾ ಆ. ನೀಲಸ್ಕೊಂಡ್ರೆ ಎನ್ ಆಯಿತ್. ಚಂದ್ಇದೆ ಅಂತ ಅನ್ಸ್ತೆ ಹ್ಮಂ
ಹೂ
ಇಲ್ಲ. ಮತ್ತೆ ಅದೇ ಸಿಗೋಣ ಯಾವಾಗಾದ್ರೂ. ಹ್ಮ್.
ಹಾ ಸಿಗೋಣ ಆಯ್ತು. ಹ್ಮ ಸರಿ ಹಾ ಸರಿ.